ಹಾ.
ಹಾ ಹೇಳ್ರಿ ಬಿೀರಪ್ಪ್ರ ಏನಡವ.
ಸ್ವಲ್ಪ ನೀವನ್ ಹೇಳ್ಬೇಕು ಆರಾಮ ಇದರಿಲ್ಲಾ
ಹ ನಾವ್ ಆರಾಮ ಇದೇವು ನೋಡ್ರಿ ನೀ ಆರಾಮಿದ್ರೆ.
ಹಾ ಆರಾಮ ಇದೀರ.
ಹ್ಮ್ ಎಲ್ಲಿದ್ರಿ ಏನ ಇಲ್ ನೋಡ್ರಿ ಸುಮ್ ಕೂತಿದ. ಈಗ ನಾವು ನೀವೇನ್ಡತೀರಿ.
ಚಾಯ ಟಿ ಆಯ್ತ್ರಿ ನಿಮ್ದು.
ಹಾ ಚಾ ಆಯ್ತ್ರಿ ನಮವು ನಿಮ್ದ ಆಯ್ತು ಚಾ.
ಹ್ಮ್ ಅದ್ರಪ್ಪ
ಹ್ಮ್ ಊಟ ರಿ.
ಹ.
ಹ್ಮ್ ಮಧ್ಯಾಹ್ನ ಏನ್ ಮಾಡ್ಯ್ರ ನಿಮ್ಮಲ್ಲಿ ಊಟ ಎಲ್ಲಿದ್ರಿ ನೀವು ಸದಾ.
ನೀ ಯಕಂದ ಇದ್ದಾರೆ.
ಹೌದ್ರಾ.
ಹ್ಮ್
ಏನ್ ಆರಾಮಿದ್ರ ಅಂದಂಗ ಆಯ್ತಲ್ಲ ಸುಖ ಜೀವನ್ದಾಗ ಆರಾಮ ಇದ್ರಂದಂಗಯ.
ಹ್ಮ್ ಆರಾಮಿದ್ದಪ್ಪ.
ಆತಡ್ಲ್ಲ ಕೆಲ. ಹಲೋ ಹ ಮಾತ್ ಹತ್ತ. ಮಾಡದ ಇದು್ರೀ ನಿಮ್ ಕಡೆ ಏನೇನ್ ಬೆಳತಾರೀ ಬೆಳೆ. ಎಲ್ಲಾ ಬೆಳಿತಿವಿ ಮಿ ಒೇನ್ಿ ನಿಮ್ ಕಡೆ ವಾತಾವರಣ ಹೆಂಗಾದ್ರಿ ಈಗ.
ಮಾಡ ಹೊಂಟದ್ರ ಈ ಸಣ್ಣ ಸಣ್ಣ ಹೊಂಟದ್ರೆ.
ಬೆಳಗ್ಳಿ ಅಂಗ.
ನೀ ಎಲ್ಲಾ ಮಸ್ತ್ ಅವ್ರಿ.
ಹ್ಮ್ ಬೇ ಎಲ್ಲಾ ಮಸದು ಅಂಗಂಗತ್ರಿ
ಏ ಬಿತ್ ಬೇಕ್ರೆ ಬೇಿ
ಬಿತ್ತಬೇಕ್ರಿ ಏನ್ ಬಿತ್ತಬೇಕ್ರಿ
ನ್ರರು ಬಿತ್ಬೇಕ್ರೀ ಓದ್ದ
ಹಾ ತಗರಿ ಎನ್ ಬಿತ್ರಿ
ಮನ ಉದ್ದ ಹೆಸರ
ಹ್ಮ್ ಹೆಸರುನು ಬಿತ್ತಿರಂದಂಗ ಆಯ್ತು ಮತ್ತ ತೊಗರಿಿ ಬಿತ್ೇಏನ್ ತೊಗ್ರರಿ
ಹಾ ಅದೇ ತಗರಿ ಬಿತ್ತೇವ್ರರಿ ತಗರಿ ಹೆಸರು ಬಿತ್ತೇವ್ರರಿ. ಎರಡು ಒಂದ್ ಸಲ್ ಅದು ಒಂದ್ಸಲ್ ಒಂದ್ ಸಲ್ ಅದು ಒಂದ್ ಸಾಲ ಇದು.
ಇತ್ತೇ ಕಡ್ಲಿ.
ಇವತ್ತಲ್ರಿ
ಹ್ಮ್ ಮತ್ತೆನ್ತ್ರಿ ಅಂದ್ರ
ಮುಂದ ಹಿಂಗಾರ ಹಿಂಗಾರ ಬೆಳದ ಬಿತ್ತಾರ ಕಡ್ಲಿ ಜ ಕಡ್ಲಿ ಜಳ ಹಿಂಗಾರ ಬೆಳದಾಗ ಬಿತ್ತಾಾರ
ಅದೇ ಮುಂಗಾರು ಬೆಳದಾಗ ಕೇಳ ಹಾ ಇದು ಗೋಡಂಬಿ ಮನುಕ ದ್ರಾಕ್ಷಿಗಶನ್ ಅಕ್ಕಲ ಏನ್ರಿ ಅಂತವು
ಹ ಹಾಕಲ್ ಹಾಕಿದವು ಕಷ್ಟ ನಷ್ಟ ಆಗ್ಯದ್ರಿ ಬಾಳ
ಹಾ ಹೌದ್ರೆ
ಹ್ಮ್
ಅಂದ್ರ ಅವ ಮಲ್ಲಿಕಾರ್ಜುನ್ ಗದ್ದಾಡ ಪ್ರದೀಪ್ ಅವ್ರ ಎಲ್ಲಾರ
ಏ್ ಅವ್ರು ಗುಲ್ಬಾರ್ದವ್ರ ಇದದಾವ್ರೀ ಹುಳಾ ಅಂಗಡವರವ್ರೀ
ಹೌದ್ರೆ ಚಲೋದ್ರ ಅಂದಂಗ ಆಯ್ತ್ರಿ ಅವ್ರ ಎಲ್ಲ ಹಿಂಗ ಐತ್ರಿ
ಹಾ ತುಾದು ನಿಮ್ಮ್ ಮಾಮ ನಡ್ದನ್ ಅಲ್ರಿ ಅಲ್ಲಿ
ಹಾ ಮಾಮನ್ ನಡಿತಾರೀ ಅವ್ರದ ಏನ್ ಕೆಲ್ಸ ಅದ ಮತ್ ನಡ್ಕೋತೋತಾರೀ ಅದ್ರ ಪ್ರೆಸಿಡೆಂಟ್ ಸರ್ ಕೂಡಿ ಬಿಡೋಾರ ಅವರು ಕೂಡ ಈ ಸರ್ ದಬ್ಬಾಳಕೆ ಅವ್ರದೇ ಆದ್ರೆ
ಹ್ಮ್ೇವಗದ ಈಗ ಅವ್ರ್ದು
ಹ್ಮ್ ಕಾರ್ತಿಕೇನಂತನ್ರಿ ಮತ್ತ
ಅರೇ ರೀ ಬಾರಿ ಅವ ನಿಮ್ಮ ಇದ್ರದವ ನೋಡ್ರಿ ಅವ ಗದಗದವ್ರೀ ಗದ್ರಿಗೆ ಹತ್ರನ ಮುಂಡ್ರಗಿ ಗದ್ ಗದರಿ ಗ ಗದ್ದ ಗತ್ತುಗ ಮು ಗದ್ದ ಗದತ್ತಾರ ಮುಂಡ್ರಗಿ ಹಾ
ಏನ್ ಪೂರಾ ಕಾಲೇಜ್ನಾಗ ಪೂರಿವಿ ಮಾಡಿಬಿಟ್ಟನಂತಲ್ರರಿ ಹುಡುಗ್ಯಾರಿಗ ಇಟ್ಟನಂತ ಮೇಂಟೈನ್ ಮಾಡ್ಲತ್ತನಂತ
ಹಾ ಮಾಡಕಂತನ್ಿಪಾ ಎಲ್ಲಾ ಕೈ ಕೈ ಸಿಗಲ್ರವ ಈಗ
ಹ ನೀವು ನೀವು ಮಾಡ್ಲಕತ್ತೀರಂತ ಕೇಳ್ಪಟ್ಟಿದ್ದರಿ ನಾನು ಯಾರು ಹುಡುಗ್ರು
ಹ ಮಲ್ಲಮ್ಮ ಮಾಡದ್ಲ್ರರಿ
ಮಲ್ಲಮ್ಮಗ್ರಿ ಮಲ್ಲಮ್ಮ ಏನ್ ಮಾಡತಿರಿ ಪಾಪ ಯಾವ್ ಉರಿ ಅಕಿ ಮಲ್ಲಮ್ಮಂದು
ಇಲ್ಲೆ ದೇವ್ರಿಗೆ ಹತ್ತಪ್ಪ ಎಲ್ಲೋ ಊರ ಅಂತತ್ರಪ್ಪ ಗೊತ್ತಿಲ್ಲಾ
ಹ್ಮ್ ಹೆಂಗಾಳ್ರಿ ಮಲ್ಲಮ್ಮ
ಏ ನಮ್ಗೆ ಗೊತ್ತಲ್ರಿಪ ಮಾಡ್ಬೇಕರ್ಯತಿನ್ರಿ ನಾ ಏನ್ ಆತು
ಏ ಅಕ್ಕಿಗ ಏನ್ ಮಾಡತ್ರಿ ಅವರು ಒಬ್ಬರು ಅದಾರ್ರೀ ನಾ ಹೇಳ್ತೀನಿ ಅವ್ರಿ ಮಾಡ್ರಿ ನಾ ಎಲ್ಲ ಕಾಂಟ್ಯಾಕ್ಟ್ ಟಚ್ ಕೊಡುದ ನೀ ಅವ್ರ ಅವ್ರ ಕೀರ್ತಿ ಕುಂಶಿ ಅಂತ ಅದ್ರೀ ಒಬ್ರು
ಹಾ ಮಲ್ಲಮ ಗುದ್ದ್ಯಾಡಿ ಮಾಡತಿನ್ರಿ ಇಗಾ ಬ್ಯಡ್ರಿ ಅತನ ನಾ
ಇಲ್ರಿ ಅವ ಕೀರ್ತಿ ಆ ಕುಮಶಗಿ ಅವರು ಎಲ್ಲಾ ನಿಮ್ಮ ಪಾ ತಿನ್ಯ ಬರ್ತದ್ ರಿ ಗುಲ್ಬರ್ಗದವ್ರು
ಅವರು ಎಲ್ಲಾ ಗುಲ್ಬರ್ಗದವ್ರೇ ಅದಾರಿ
ಹ್ಮ ಅವ್ರ ಜಿಬಿ ನೋಡ್ರೆ ನೋಡಿ ಮಾಡ್ರಿ ಅಲ್ಲಿ
ಇಲ್ರಿ ನೀವೇ ಮಾಡ್ರಿ ಸುಮ್ನೆ ನಮ್ಗೆಲ್ಲ ಅವರು ಆಗಿಬರಲ್ಲ
ಹ್ಮ್ ಏನ್ ಮಾಡ್ಬೇಕಾರೆ ದೇವಿ ಕುಡ್ಡ ಅವರು ಕುಡ್ಡ
ಹ್ಮ ಎಲ್ಲ ಅದುರಿ ಎಲ್ಲಾ ಅವ ಎಲ್ಲಾ ದಂಡಿಗ್ ಹತ್ತಲ್ರಿ ಅವೆಲ್ಲಾ ಸುಮ್ಮ ಬಿಸ್ನೆಸ್ ಮಾಡ್ಲಕ್ತ್ ತ್ತವ್ರೀ ಒಂದ್ ಯಾವ್ದೋ ಹೈನುಗಾರಿಕೆ ಮಾಡ್ಲಕತ್ತೀವ್ರೀ ಕುರಿ ಸಾಕಾಣಿಕೆ ಮಾಡ್ಲಕತ್ತೀವಿ ಬಡತನ್ ಬಡತನ್ ತಿಪ್ಪಲಿ ಈ ಏನ ನಾವ ಹೋಟ್ಟಿಗ್ ತಿನ್ಲಕ್ ಬೇಕಲ್ರಿ ನಿಮ್ಮಂಗ ಇರ್ಲಕ್ ಬರ್ತದರೀ
ಬಿಸ್ನೆಸ್ ಮಾಡ್ರಿ ಬರ್ತನ್ ಅತ್ತಾರ ಅದಕ್ಕ
ಬಡ್ತಾನ ಅಂತರಿ ಅದಕ್ ಮತ್ತ
ಬಿಸಿನೆಸ್ ಅದ ಎಲ್ಲಾ ಅದ ಏನ್ ಎದಕ್ ರೆಟಿರಲ್ಲ ಹಾಲಿನ್ ಹಾಲನ್ ರೇಟ್ ಯಾವಾಗ ಬಿ ಕಮ್ಮ್ ಆಗಲ್ಲ ಒಟ್ಟ
ಹಾಲನ್ ರೇಟ್ ಕಮ್ ಆಗಲ್ ಬಿಡ್ರಿ ಅಂದ್ರು ಹಾಲ ನಮಂಬಲಿ ಬಾಳ ಉತ್ಪಾದನೆ ಮಾಡ್ತ ಇತ್ತ ರೀ ಉತ್ಪಾದನೆ ಇತ್ ಅಂದ್ರ ಮತ್ಲ ರೇಟ್ ಕಮ್ಮಿ ಇರ್ತದ ರೀ ನಂಬಲ್ಲಿ
ಹ್ಮ್
ಇವಾಗನ್ ನಮಂಬಲ್ಲಿ ಹೈನುಗಾರಿಕೆ ಫ್ಮ್ ಫಾರ್ಮ್ ಆದ್ರಿ
ಹ್ಮ್ ನೀವ ಏನ್ ಮಾಡ್ತೀರಿ ನೀವ್ವಿ ಅದೆೇ ಮಾಡ್ತೀರಿನ ಇಗಾ
ಹಾ ನಾವು ಇದೇ ಮಾಡ್ತವ್ರಿ ಸುಮ್ನೆ ಎಲ್ಲಾ ಒಂದ ಮೂವತ್ತು ಕುಂಬ ಇದಾವ್ರಿ ಎಮ್ಮಿ ಒಂದ್ ಇಪ್ಪತ್ ಆಕ್ಳಾವ್ರಿ.
ಹಾ ಹಾ ಹಾ.
ಒಂದಿವ್ಸ ಕೋಳಿ ಅವ್ರಿ
ಹಾ
ಒಂದಿವಸ್ ಎಮ್ಮಿ ಅವ್ರಿ ಒಂದ ದಿವ್ಸ ಮತ್ ಕುರಿ ಅವ್ರಿ
ಹ್ಮ್ ಜ್ಯ ಜಗಿ ಇಟ್ಟರಿ ಪಾ ಹಸು ಇದೂ ಎಮ್ಮಿ
ಪುರಾ ಯಮ್ಮಿ ಅವ
ಒಂದಿಸತಳೀ ಅವ್ರಿ ಅವು
ನೀವ ತಳವ್ರೀ
ಪನಂಡರ ಪ್ರಿ ನೀರಬೀರಿ ಒಂದ ಸಾವ್ರ ಅ ಅದ್ರಂಗನು ಹಾ ಜಾಫ್ರಬಾದಿ ಜಾಫ್ರಬಾದಿನೇ ಅವ್ರೇ ನಂಬಲ್ಲಿ ಬಾಳ ಇದ
ಮುರ ಮುರಾವ ಇಲ್ರರಿ ಮುರಾನೇ ಹಾಲ ಜ ದಬ್ಬಾಸಿ ಕೋಡ್ತಾವ
ಹಾ ಮೂರ್ ಚಲೋ ಕೊಡ್ತಾವ್ರಿ
ಹ್ಞೂ
ಮೂರಾವ ಒಂದ್ ಏಳ ಎಂಟಾವ್ರಿ
ಹ್ಮ್
ಇದಿ ಒಂದ ಎಂಟ ಅದಾವ್ರಿ ಒಂದ್ ದಿವಸ ನಾಗಪುರಿ ಪ್ರಂಡಾ ಪುರಿ ಮಿಕ್ಸ್ ನಾಗಪುರಿ ಪಂಡ್ರಪುರಿ ಮಿಕ್ಸ್ ಅವ್ರಿ ಅವು. ಟೋಟಲ್ ಒಂದು ಒಂದ ನೂರ್ ಲೀಟ್ರ ದೀಡಸೇ ಲೀಟ್ರ ಕೊಡ್ತಾವ್ರಿ.
ಹಾ ದಿನರಿ
ಹ ಮತ್ತೆ ಹಂಗ ಆಂಗ್ ಲೀಟರ್ ಮದವ್ರಗೆ ಹಾಲಾ.
ಈಗ ಲಿಟ್ರ ಲಿಟ್ರಕ್ಕ ಒಂದ್ ಎಪ್ಪತ್ ಕೊಡ್ತೀವ್ರಿ ಲೀಟರ್ಕ
ಹೂ ರ್ರೀ
ಹಾ
ಹೆಮ್ಮೆ ಹೆಮ್ಮೆ ಹಾಲಾ ಲಿಟ್ರಕ್ ಎಪ್ಪತ್ತು
ಹಾ ರೀ
ಆಕಳ ಹಾಲ
ಆಕ್ಕಳಲ್ಲ ಎಲ್ಲಾ ಸಿಮ್ಮ್ರೀ ಎಲ್ಲಾ ಅಡ್ಡು ಒಂದ್ಯ ರೀ ಮಿಕ್ಸ್ ಮಾಡ್ತಿವ್ರಿ ಅವದೇ ಅಡ್ಡು
ಬ ನೋಡ್ರಿ ನಣ ಬಂದ ನೋಡ್ರಿ
ಏ್ ಬರ್ತನ್ರೀ ಅಂವ್ ಹ ಒಂದದಿನಾದ್ರ ಕೆಲ್ಸ ಐದ
ಪರಿಸರ ನಿಮ್ ಕಡೆ ಪರಿಸರ್ದ ಹೆಂಗ ಅದ ಅದ್ರೀ ನಿಮ್ ಕಡೆ ಗಿಡ ಮರದು ಅಲ್ಲ ನಿಮ್ ಕಡೆ ಪರಿಸರ ಗಿಡ ಮರ ಹೆಂಗದಾವರೀ
ಎಲ್ಲ ಚಲೋ ಅದಾವ್ ನೋಡ್ರಿ ಮನ್ೆ ಒಂದ್ ಸಾವಿ್ರ ಗಿಡಗಳಗಳು ನೆಟ್ಟಿವ್ರಿ ನಾವು ಪರಿಸರ ದಿನದೊಂದು ನಮ್ ನೆನಪಿನ ಕಾಣಿಕೆಗಾಗಿ ಒಂದೊಂದು ಐದ್ೈಐ್ ಗಿಡ ಹಚ್ಚಿದೀವ್ರೀ
ಹೂ
ಅದ್ರ ಮೇಂಟೆನೆನ್ಸ್ ಎಲ್ಲಾ ನಾವೇ ಮಾಡ್ತವ್ರಿರೀ
ಎಏಸಹಚಿರಿ ಒಂದ್ ಸಾವಿರ
ಹುಂಒಂದ ಸಾವಿರ ಹಚ್ಚಿವಿ ನೋಡ್ರಿ
ಓಂ ಎಲ್ಲಿ ಸಿಗಲ್ರಪ್ಪಾ
ಅ ಕೈಗೆಲ್ ಸಿಗ್ತಿವ್ರಿ ಅದ್ರಾಗ ನಾವ್ ಪೂರಾ ಮೊದ್ಲೆಗ್ ಗೊತ್ತಲ್ರಿ ಯಾರಂತ. ಬಾಳ ಡೆಂಜರ್ ಮಾಡ್ಲೆ ಹಾ ಮತ್ತ ಮತ್ತ ಅವರು ಕುಂಶಿ ಅವರು ಕೀರ್ತಿ ಕುಂಶಿ ಅವರು. ಒಂದ್ ಐದರ ಹಚ್ಚರಿ
ಮಲ್ಲ ಮೈಸ ಏ ಸುತ್ತಾಡ್ರಿ.
ಅಕ್ಕಿ ಅಡ್ ಹಚ್ಚಳ್ರಿ ಅಡ್ಡೆ ಹಚ್ಚಳ ಅಕಿ ಅಕ್ಕಿ ನೆನ್ಪಿನ ಕಾಣಿಕೆ ಅಂತ ಅಡ್ಡ ಹಚ್ಚಳ್ರಿ. ಒಂದ್ ಗಿಫ್ಟ್ ಕೊಟ್ಟಿದ್ದ್ರಿ ಒಂದ್ ಅಕಿ ಮಣಿಂದ ತಂದಳ್ರಿ
ಹಾ ಕನ್ ಕಾಣಾ ಮಣ ಕಾಣಲ್ ರ್ರೀ ಆಕಿಗೆ
ಕಣು ಕಾಣತವ್ರಿ ಬಾಳ ಚುರುಕ ಅದವ್ ಪೂರಿ ಅದನು ಎಲ್ಲಾ. ಎಲ್ಲಾ ಹಾಕಿನೂ ನಿಮ್ ನಿಮ್ ನಿಮ್ ಅಕಡೆಮಿದಾಗೆ ಕಲ್ತ್ ಬಂದಾರೀ ಅವ್ರು.
ಇಲ್ಲ ತೋಲ್ ದ ಮುತಾಪ್ರರಿ ಮಾಡ್ತಾಳ್ ನೋಡ್ರಿ ಅಕ್ಕಿ
ಮುತಾಪರಿ ಹೆಂಗ್ ಮಾಡ್ತಾರೀ ಚಲೋ ಅದಾರೀ ಪೋ್ರಿ ಅದೆಲ್ಲಾ ಏನ್ ಅಂತ ಅಲತಿಲಾಕ್ ಪೋನ್ ಅಚ್ಚ ವ ವಾಡ್ಯ ನೋಡ್ರಿ ಯಾಕಿ ಚಂದ ಹಾಂಜಿ ಒಮ್ಮತ
ನೀ ಹೆಂಗ್ ಬತತ ರೆ ಮುತಾ ಪೂರಿ ಮಾಡಲ್ಲ
ಇಲ್ರರಿ ಏನಾತ್ ್ಯಾಲಿ ತಿಲಕ್ ಪವನ್ ಹಚ್ಚಿಲ್ ಅಂತ ನಾನು ಒಮ್ಮೆ ಮಂದ ಇದಿದ್ದಾರೀ ಪೂರಾ ಆಕಿ ಸಿೀಟಿಗೇರಿದುಳ್ರಿ ಪಾ ಒಮ್ದ್ ಎಲ್ಲಾ ಜಗಳ ಆಗಬಿಟ್ಟಾವ್ರಿ ಪಾಪಾ
ಹಾ
ಅಲ್ಲ ಅಲ್ಲ ಹಣೆ ಬರ್ಗ ನಶಿಬ ನಶಿಬಿತ್ತಂದ್ರಿ ಏನು ಮಾಡೋದಗಲ್ರಿ ಎಲ್ಲಾ
ಹ್ಮು ಬರೋಬ್ಬರ್ ಬರೋಬ್ಬರ್ ಅವ.
ಹ್ಮ್.
ಮತ್ತ್.
ಮತ್ತ ಕಾರ್ತಿಕ ಏನಂತನ್ರಿ ಮರ.
ಹಾ ಕಾರ್ತಿಕ ಊಟ ಮಾಡನ್ ನೋಡ್ರಿ. ಹ ಒಊಟ್ಟ ಗಿಟ ಮಾಡ್ಯನ್ರಿ ಚಂದಮ.
ಲ್ಲ ರಿಚ್ ಮಂದಿ ಅದ ರಿಚ್ ಮಂದಿ ಅದ ಒಳ್ಳೆ ಕ್ಯಾಂಡಿಡೇಟ್ ಅದು ಎಮ ಲ್ ಏ. ಡೇಟ್ ಅದದು. ನೋಡ್ರಿ ಸ್ಮೈಲ್ ನೋಡ್ರಿ ಹೆಂಗ್ ಕೊಡ್ತನವ ಸ್ಮೈಲ್ ನೋಡ್ರಿ. ಹೆಂಗ್ ಕೊಡ್ತಾನ ಅವನು.
ಆಯ್ತ ಮತ್ತ ಹಚ್ತೇನಿ ಮತ್ತ ಹಚ್ತೇನಿ ತೊಗೊರಿ.